ಹಲೋ ಆಕಾಶ್.
ಕೇಳತತ.
ಹಾ ಕೇಳ್ತಾ ಇದ್ದ.
ಊಟಾ.
ಹಾ ಊಟ ಆಯ್ತ.
ಊಡ ಆಯ್ತಪ್ಪ ನಿಂದ ಏನ್ ನಂದನ್ ಆಯ್ತ.
ಆಯ್ತ ಆಯ್ತಾ ಹದಾ ಏನ್ ಮಾಡ್ತೇ ಇದ.
ಏನಲ್ಲ ಸುಮ್ಮ್ನೆ ಇಲ್ಲೇ ಮನೆಯಲ್ಲೇ. ವ ಊಟ ಮಾಡಿ ಹೊರ್ಗಡೆ ವಾಕ್ ಮಾಡಕ್ ಬಂದ ಹ್ಮ್.
ಹೌದಾ.
ಹ್ಮ
ನನ್ ಜಾಸ್ತಿ ಟೈಮ್ ಆಯತಲ್ಲ ಊಟ ಇವಾಗ ಆಯ್ತಾ
ಇಲ್ಲ ಸ್ವಲ್ಪ ಅಮ್ಮ ಅವರು ಹೊರಗಡೆ ಹೋಗ ಹಿದರು.
ಕೇಳಸ್ತ ಇಲ್ಲ ನ.
ಪಪ್ಪಾ ಅಮ್ಮ ಪಪ್ಪ ಅಮ್ಮ ಹೊರಗಡೆ ಹೋಗಿದ್ರ. ಸ್ವಲ್ಪ ಲೇಟ್ ಆಯ್ತು ಬರ ಫಂಕ್ಷನ್ ಹೋಗಿದ್ರ.
ಹೌದಾ.
ಅದಕ್ಕೆ ಹ್ಮ್ ಏನ್ ಮಾಡಿದ್ದೀರಾ ಊಟ.
ಊಟ ಚಪಾತಿ, ಅನ್ನ, ಸಾರತತಿ
ಹ್ಮ್ ಹ್ಮ್ ಹ್ಮ್
ನೀವೇಏನ್ ಮಾಡಿದರ ನೀವ ಏನ್ ಮಾಡಿದೀರ ಊಟ.
ನಾನು ಏನಿಲ್ಲ ಅನ್ನಸ್
ಹೌದಾ ಹೌದಾ
ಮಧ್ಯಾಹ್ನದ ಮಧ್ಯಾಹ್ನನೇ ಮಾಡಿಟ್ಟು ಹೋಗ ಬ ಕ್ರಿಕೆಟ ಅಯ ಯಾರ ಬೆನ್ ಬೆನ್ ಸ್ಟೋಕ್ಸ್ ರಿಟೈರ್ಮೆಂಟ್ ಕೊಟ್ನಲ್ಲ ಗೊತ್ತಾ.
ಬೆನ್ಸ್ಕ್ ಕ ಇಂಗ್ಲೆಂಡ್ ಪ್ಲೇಯರ್ ಬೆನ್ಸ್ಟೋಕಾ. ಹಾ ಕೇಳ್ತ ಇದ್ದ ಬೆನ್ಸ್ಟೋಕ.
ರಿಟೈನ್ಮೆಂಟ್ ಕೊಟ್ಟನಂತಲ.
ಹೌದು ಗುರು. ಒಳ್ಳೆ ಪ್ಲೇಯರ್ ಆಲ್ ಟೈಮ್ ರಿಟೈರ್ಮೆಂಟ್ ಕೊಟ್ಟವನಂತೆ.
ಹ್ಮ್
ನಾನು ನೋಡ್ ದ ಫೋನಲ್ಲಿ
ಇನ್ನ್ನು ಒನ್ನೆ ಒಂದ್ ವರ್ಷ ಎರಡು ವರ್ಷ ಆಡಿದ್ರೆ ಚೆನ್ನಾಗಿರ್ತಿತ್ ನೋಡಪ್ಪ ಅವನು ಒಳ್ಳೆಳ್ಳೆ ವಿರಾಟ್ ನೋಡಿದೆಯ ನಮ್ ಇಂಡಿಯಾ ಇಂಡಿಯಾ ಟಮ್ ನೋಡ್ದ ಏರ್ಲೈನ್ ಕೂಡ ವೈಟ್ ವಸ್ ಆಗಿದ್ದು
ಏನ್ ಗುರು ಅಷ್ಟು ಖರಾಬಾಆಗ ಆಡವ್ರೆ ಇಂಡ ಟೀಮ್
ಹೌದಮ್ಮರ ಏನ್ ಪರಶು ಅದು ಹೆಂಗ ಆಡ್ತಾರ ಇವ್ರ ಯಾರ ಶ್ರಯಸ್ ಒಳ್ಳೆ ಕ್ಯಾಪ್ಟನ್ಶಿಪ್ ನೋಡು ಐ ಪಿ ಎಲ್ ಅಲ್ಲಿ ಒಳ್ಳೆ ಕ್ಯಾಪ್ಟನ್ಶಿಪ್ ಮಾಡಿದ್ದಾನೆ ಇಲ್ಲಿ ಬಂದು ವೈಟ್ ವಾಶ್ ಗೌತಮ್ ಗಂಭೀರ್ ಇಸ್ ಕಂಪ್ಲೀಟಡೇ ಡಿಸಅಪಾಯಿಂಟ್
ಅವನುಗುರುಕ ರೆಕಮಂಡ್ ತೊಂದೋಸ್ತಾವನೆ ಏನು ಆಡ್ತೇನೆ ಇಲ್ಲ ಪ್ಲೇರ್ ಬ್ರೋ
ವೈವ ಸೂರ್ಯಂಶಿನ್ ಹಾಕಬೇಕಪ್ಪಾ ವೈವ ಸೂರ್ಯಂಶಿನ ಇನಕ್ ಹೊರಗಿಡ್ಬೇಕ ಹೇಳ
ಅವನು ನೆಕ್ಸ್ಟ್ ಈ ಈ ಇಂಗ್ಲೆಂಡ್ ಆಡ್ತವಾನೆ ಗುರು ಅವನು ನೆಕ್ಸ್ಟ್ ಒಂದನೇ ತಾರೀಕೇನ ಇದೆ ಇನ್ನೇನ್ ಬಿಡೋ
ಆಡಸ್ತಾರೆ ಇನ್ನು ಇಲ್ಲ ಗೊತ್ತಿಲ್ಲ
ವೆಸ್ಟ್ ಇನ್ನ ವಯಸ್ಸ ಇತ್ತುಪ್ಪ ಬೆಂಚ್ ಸುಮ್ಮ ರಿಟೈರ್ಮೆಂಟ್ ಕೊಟ್ಟವನ
ಹಾ ಅದು ಅಂತೆಲ್ಲ ಹ ಅವ್ರ ಮುಖಕ್ಕೆ ಸ್ವಲ್ಪ ಇಂಜಿರಿ ಆಗಿತ್ತಲ್ಲಾ
ಹೌದು ಗುರು ಅಂದೊಂದು ದೊಡ್ಡ ಪ್ರಾಬ್ಲಮ್ಆಯಿತು
ನಮ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನೆಸ್ಟ್ ಆಡ್ಬೋದ ಏನು ಓಡ್ಯ ಮೊನ್ನೆ ಆಡಿಲ್ಲ ಅಫ್ಘಾನಿಸ್ತಾನ್ ಗೂಡಗ ರೋ ರೋ ಹಕೋ ಒಂದು
ಧೋನಿ ಆಡ್ತನಂತೆ ವರ್ಲ್ಡ್ ಕಪ್ ಎರಡ್ ಸಾವಿರ ಇಪ್ಪತ್ತೇಳು ಹೌದಾ
ಹೇ ರಿಟೈರ್ಮೆಂಟ್ ಕೊಟ್ಟಿದಾರಪ್ಪಾ
ಇಲ್ಲ ಗುರು ನೀವು ಇನ್ಸ್ಟಾಗ್ರಾಮ್ಲೀ ತುಂಬಾ ವೈರಲ್ ಆಗ್ತ ಇದೆ ಏನು ಬಿಸಿಸಿದವ್ರು ಕರೆದವರುಂತ ಮತ್ತೆ ಅವನು ಆಡ್ಬೋದು ಅನ್ಸ
ಹ ಇಲ್ಲ ಮಾರಯ ಆಡಲ್ಲ ಅವನ ಎಲ್ಲಾಡ್ತೇನೆ ನಡೆಲು ಪ್ರಸೋ ಇವನು ಯಾರ
ನಮ್ಮ ಹಾಸ್ಟೆಲ್ ಅಂತೂ
ನಿಮ್ಮ ಹಾಸ್ಟೆಲ್ ಟೀಮ್ ಏನಾಯ್ತು ಬಾ ನಿಮ್ಮ್ ಹಾಸ್ಟೆಲ್ ಹಾಸ್ಟೆಲ್ ಏ
ಏನ್ ಗುರು ನಮ್ ಹಾಸ್ಟೆಲ್ ಅಂತೂ
ಲಾಸ್ಟರ್
ಅದು ಸೋತಿ ರು ಸೆಮಿ ಕ್ವಾರ್ಟರ್ ಫಿನಲ್ ಕ್ವಾರ್ಟರ್
ಹೌದನಾ ನಾನು ನೋಡ್ದಾ ಸ್ಟೋರಿಯಲ್ಲಿ ಎಲ್ ಎಲ್ರು ಫೀಲಿಂಗ್ ಸ್ಟೇಟಸ್ ಹಾಕಿದ್ರು
ನಮ್ಮ ಹಾಸ್ಟೆಲಿಲಿ ಊಟ ಸರಿಯಾಗಿ ಮಾಡ್ತಲ್ಲ ಗುರು ಬರಿ ಎಣ್ಣೆ ಹಾಕಿ ಮಾಡ್ತವ್ರ ಜಾಸ್ತಿ
ಹೌದಾ
ಏನ್ ಫುಲ್ ಕರಾಬ್ ಆಗೈತೆ ಹಾಸ್ಟೆಲ್ ಎಲ್ಲ ಸೀನಿಯರ್
ಕಂಪ್ಲೀಟ್ ಮಾಡ್ಬೋ ಕಂಪ್ಲೀಟ್ ಮಾಡ್ಬೇಕಪ್ಪಾ ಪರ್ಶು ಕಂಪ್ಲೀಟ್ ಮಾಡು ಕೇಳು ರೂಲ್ಸ್ ಕೇಳು ಎಲ್ಲ ಕೇಳು ಸೌಲಭ್ಯಗಳು ಕೇಳು ಸೀನಿಯರ್ ಹೋಗೋರಂದ್ರೆ ಅಂದ್ರೆ ನೀನ್ ಏನ್ ಮಾಡ್ಯಾತಿರ್ ಸ್ಟೂಡೆಂಟ್
ಏನ್ ಏನ್ ಗುರು ಎಲ್ಲಾ ಸೀನಿಯರ್ಸ್ ಹೋಗ್ಬಿಟ್ಟ್ರ ಸೀನಿಯರ್ಸ್ ಬಿಟ್ಟ್ರ ನಮ್ಗಂತ್ ಯಾರು ಕೇಳ್ತಾ ಇಲ್ಲಾ
ನಾವು ಹುಚ್ಚ ಸರ್ ನಿಮ್ ವಾರ್ಡನ್ ಸರ್ ವಾರ್ಡನ್ ಸರ್ ಕೇಳ್ಬೇಕಿಲೊ
ವಾರ್ಡನ್ ಸರ್ ಫೋನ್ ಹಚ್ಚರಿ ಏತ್ತ ಇಲ್ಲಾ ಗುರು ಅವ್ರು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ
ತಾಲೂಕು ಆಫೀಸರ್ ಹಚ್ಚಬೇಕು
ಅವನಿಗೆ ಫೋನ್ ಹಚ್ಚರಿ ಅವ ಈ ಬರೇ ಈದಾಗೆ ಈದಾಗೆ ಹಸ್ತನ್ ಗುರು ಬರೀ ಹೆದರಾಡ್ತನ್ ನಮಗೆ ಬೈತಾನ ಅವನು
ಹೌದಾ ಹ ಮತ್ತೇನ್ ಪರಸು ಸಮಾಚಾರಾ
ಮತ್ತೇಏನಲ್ ನೋಡಪ್ಪಾ ನಿಮ್ದ್ ಆರಾಮ
ನಮ್ದು ಏನು ಆರಾಮ ಇಲ್ಲಾ ನ್ ಸ್ಟೂರ್ ಗಿರ್ ಹೋಗಬೇಕಾ
ಸ್ಕುಲ್ ಇಲ್ಲಾ ಗುರು ನಮ್ಮ ಹಾಸ್ಟೆಲ್ ಅಲ್ಲಿ ನಾಳೆ ಚಿಕನ್ ಇದೆ ಬರ್ತೇಯಾ ಗುರು
ಇಲ್ಲಿಲ್ಲ ನನ್ ಮೇಲೆ ಬರಲ್ಲ ನಾನ್ ವೈದ್
ಹೌದಾ ಹೌದಾ ನೀವೇನ್ ವೆಜಿಟೇರಿಯನಾ
ಹಾ ವೆಜಿಟೇರಿಯನ್
ಅಕ್ ಚಿಕನ್ ಎಲ್ಲ ತಿನ್ನೋವ
ತಿನ್ನಲ್ಲ ನಾನು ವೆಜಿಟೇರಿಯನ್ ಹ್ಮ್
ಹೌದ ನಮ್ಗೆ ನಿದ್ದೆ ಬರ್ತಾ ಇದೆ ಗು ರು ಇವನಂತರು ಬರೀ ಟಅಪ್ ಮಾಡಲಾಗನ ರಾಜನಮ್ಮ ತಾವ ಅಣ್ಣ ಅಂತ ನಮ್ ತಾವ್ ಬಂದಿದ್ದಾನೆ
ಹ ಹೌದು ಓಕೆ ಓಕೆ ಫೈನ್ ಬಸು ಅದಿದ್ದು ಅದಿದ್ದು ನನ್ ಈ ವೈಭವ ಸುರಂಶ್ ಇದ್ದಾರೆ ನೋಡು ಗೊತ್ತಾ ವೈಭವ ಸುರಂಶ್ ಕ ಅವರು ಇದು ಐ ಪಿ ಎಲ್ ಅಲ್ಲಿ ರಾಜಸ್ಥಾನ್ ಟೀಮ್ ಎಲ್ಲಾ ಆಡಿದ್ದು ಷೂ
ಹಾ ರಾಜಸ್ಥಾನ್ ಟಿಮ್ ಗೆ ಏನು ಸಂಚಿ
ಮೂರು ಸಂಚರಿ ಮಿಸ್ ಆದ ಮಾರಾಯಾ
ನಮಗೂ ಫೀಲ್ ಆಯತಿದರು ಎಂತ ಎಂತ ಮ್ಯಾಚ್ ಆಡವನೆ ಪೂರಾ ಸನೀಪ ಹೋಗಿ ವಿಕೆಟ್ ಹೋಗಿದೆ ಒಂದು
ನೈನ್ಟ ಸವೆನ್ ನೈನ್ಟಿ ತ್ರೀ ನೈನ್ಟಿ ಸೆವೆನ್ ನೈನ್ ಸೆವೆನ್ ಓ ಎರ ಟೂ ತೌಸಂಡ್ ಫೋರ್ಟೀನ್ ಒಳಗೆ ಮ್ಯಾಕ್ಸ್ ವೆಲ್ ಅದ ಇದಾಗಿದ್ನಲ್ಲ ಷೂ
ಅವರ ಆತರ ಆಗಿದೆ ಒಂದನು
ಹ್ಮ್ ಮ್ಯಾಕ್ಸ್ ಲ್ಲೊ ಇದ್ ಮಾಡಿದ್ ನೋಡ ಟೂ ತೌಸಂಡ್ ತರ್ಟೀನ್ ಇಲ್ಲ ಫೋರ್ಟೀನ್ ಅವಾಗ ಕ್ಸೋಲ್ಲ ಇ ನೈನ್ಟ ಸೆವೆನ್ ನೈಟಿ ಎಯಟ್ ನೈಟಿ ಸಿಕ್ಸ್ ಹಿಂಗೆ ನೈನ್ಟಿ ನೈನ ದಾಗ ಹೊಡೆಯಾಕ ಹೋಗಿ ಔಟ್ ಆಗಿದ್ದ ಮ್ಯಾಕ್ಸ್ ವಲ್
ಹಾ ಮ್ಯಾಕ್ಸ್ ವೆಲ್
ಟೂ ತೌಸಂಡ್ ತರ್ಟೀನ್ ಇಲ ಫೋರ್ಟೀಿನಾ
ಹಾ ಹ
ಪಂಜಾಬ್ ಟೀಮ ನಾಗ ಇದ್ದು ನೋಡು ಅವನು ಮ್ಯಾಕ್ಸಲ್ಲನು ಹಿಂಗೆ ಉಂಟಾಗನ್ ಟೂ ನೈನ್ಟಿ ಸೆವೆನು ನೈನ್ಟಿ ತ್ರೀ ನೈನ್ಟಿ ಟೂ ಹಂಗೆ ಹೋಂಟೋಗನೆ ಇದ್ರ ಗೆಲ್ ವೈಭವ್ ಸೂರ್ಯವಂಶಿ ಬಂದದಿವಸ ಮೊನ್ನೆ ರೆಕಾರ್ಡ್ ಮುರಿದ್ರು.
ಹೌದೌದು ನೋಡಿದೆ ನಾನು
ಕ್ರಿಸ್ ಗೆಲ್ ದು ರೆಕಾರ್ಡ್ ಮೂರ್ದರು
ಹೌದು ಗುರು
ಎಲ್ಡ ಆಯತ್ು ವೈಬೇಶ್ವರಂಸ್ ರೆಕಾರ್ಡ್ ಮೂರ್ತನಪ್
ನಿಮ್ಮಲ್ಲಿ ಮೊಹರಂ ಜೋರಾ ನಿಮ್ ಊರಲ್ಲಿ
ಹಾ ಮೊಹರಂ ಹಾ ಮೊಹರಂ ಛೇ ನಮ್ಮೂರಲ್ ಚೆನ್ನಾಗ ಆಗ್ತಾಯಿತ್ ಮೊಹರಂ
ಹೌದ ನೀವೇನು ಹೆಜ್ಜೆ ಪಜ್ಜೆ ಹಕ್ತಿದ್ದೀರಾ
ಏ್ ಹೆಜ್ಜೆ ಹಾಕ್ಬೇಕಾಗತ್ತ ನಮ್ಮೂರಲ್ಲ ಹೆಜ್ಜೆ ಹಾಕಲ್ಲ ಏನ್ ನಾವು
ಹೌದಾ ನಿಮ್ಮ್ ಊರಲ್ಲಿ ಏನ್ ಸ್ಪೆಷಲ್ ಇದೆ
ನಮ್ಮೂರಲ್ ಮೊಹರಂ ಹಾ ಸ್ಪೆಷಲ್
ಹೌದ್ ನಿಮ್ಮೂರಲ್ಲಿ ಜಾತ್ರೆ- ಜಾತ್ರೆ ಏನು ಆಗಲ್ಲ ಅಯಾ
ಹಾ ಏ ಆಗ್ತೈತ್ ಆಗ್ತೈತ್ ಆಾಗ್ತ ಮೊಹರಂ ಮೋಹರಮ್ ಆಗ್ತೈತಿ ಹನುಮಾನ್ ದೇವ್ರ್ ಕಾರ್ತಿಕೆ ಆಗ್ತೈತಿ ದಾಮಮ್ ಜಾತ್ರೆ ಆಗ್ತೈತಿ ಮರಮ ಅದು ಜಾತ್ರೆ ಆಗ್ತೈತಿ
ಹೌದಾ
ಹ್ಮ್ ಇದು ಅದಿದು ಪಿಯುಸಿ ಅಪ್ಲಿಕೇಶನ್ ಹಾಕಿದೆಯಾ
ಹಾ ಹಾಕಿದ್ದೀನಿ ಗುರು ಎಲ್ಲಾ ಹಾಕಿ
ನಾಳೆ ಇನ್ನ ಎಷ್ಟ ಡೇಟ್ ಎಷ್ಟು ಗಂಟ ಎಷ್ಟು ತನ ಐತೆ
ಇನ್ನ ಎರಡು ದಿನ ಇದೆ ಗುರು ಅದ ಯಾವ ಪ್ರಾಬ್ಲಮ್ ಇದೆ ಗುರು
ಹೌದು ಇನ್ನ ಎರಡು ದಿನ ಆಯ್ತಿಲ್ಲಾ
ಅದು ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ಏನ ಕೆ ಕೆಲ್ಪ್ ಟ್ಟೆ ಗುರು ನೆನ್ಪ್ ಬರ್ತಯಿಲ್ಲ
ಅದಿದು ಹೋಗ್ಲಿ ಬಿಡು ಪರ್ಸೋ ಅದಿದು ಪರ್ಸುವ ಅಗ್ನಿವೀರ ಅಗ್ನಿವೀರ ಎಕ್ಸಾಮ್ ಬರದಯಾ
ಹೆ ಬರ್ದಿಲ್ಲ ಗುರು ನಾನು
ಯಾಕ
ಏ ಅದ್ರ ಬಗ್ಗೆ ಗೊತ್ತಿಲ್ಲ ಗುರು ನಾನು ಬರದಿಲ್ಲ
ಹ್ಮ
ಮತ್ತೆ ಗುರು ಎಕಡೆ ಸಮಾಚಾರ
ಎನ್ ಪರ್ಸು
ಇ ಊಟಂತ್ರ ಆಗೈತೆ ಯಾಕ್ ಗುರು ನೀವ್ ಇನ್ನ ಮಲ್ಕೊಂದಿಲ್ವ ಎಷ್ಟು ಹೊರಗಡೆ ತಿರ್ಗಾಡ್ತಾ ಇದರ
ಹ ಮಲ್ಕೊಬೇಕು ಪರ್ಸು ಸ್ವಲ್ಪೇ ಹೊರ್ಗಡೆ ಅಂಗೆ ಹೋಗಣ ಅಂತ ಪರ್ಸು
ಹಾ ಗುರು ಹೇಳ ಗುರು ಕೇಳ್ಸ್ತಾತೈತೆ
ಮತ್ತೆ ಏನ್ ಸಮಾಚಾರ ಪರಶು
ಮತ್ತೆ ಹೇಳ್ಬೇಕ್ ಗುರು ನಿಮ್ದೇ ಮುಂದ ಜೀವನ ಲೈಫ್ ಹೆಂಗಿದೆ ನಿಮ್ದ ಅಂದು
ಚನಾಗೈತ ನಮ್ ಲೈಫ್ ಅಲಾ
ಹೌದಾ ಸರಿ ಗುರು ನಂಗೊಂದ್ ಕಾಲ್ ಬರ್ತಯಿದೆ ಇಡ್ತಿನೆ
ಹಾ ಸರಿ ಓಕೆ